ಹಾ ಹಲೋ ಹ್ಮ್
ಏನ್ ಮಾಡಐತಿ
ನೀನದ
ರೈಡ್ ಸಾಬ ಆಲ್ಲಾನ
ಹ್ಮ್
ಹಾ ಆಯಟಾ
್ಣ ಹ
ಹಾ ಲೈಟ್ಸ್ ಆವಲ್ಲ ನ
ಹ
ಊಟ ಏನ್ ಮಾಡಿದ್ರ್ಮ
ಕವಸಲ್ಲ ಹ್ಮ್ ಹಲೋ ಅಲೂ ಹಲೋ
ಹೋ ಹಾ
ಹ್ಮ್
ಮತ್ ನಾಳಿಗ್ ಬಿರಿಯಾನಿಗ್ ಹೋಗಮಲಾ
ಎ ಕಡೆ
ಹ
ಎಲ್ಲ ಅಂಗ
ಇಲ್ಲ ಹೈದ್ರಾಬಾದ್ ಬಿರಿಯಾನಿ
ಅಲ್ ಬೇಡ
ಹ್ಮ್
ಬೀಗುಡಿ ಹತ ಅಲ್ಲಾ
ಹ್ಮ್
ಅಲ್ಲ ಪಗ್ಲ ಗಮ
ನಾವ ಇಬ್ಬ್ರೇ ಇರ್ತೇವಂದ ಎಲ್ಲಾರು ಬರ್ತಾರ
ನಾ- ನೀ ವಸ ಹ್ಮ್ ಹ್ಮ್ ಏನು- ಬಾ -ಅಂತ ನಂತ ಅಲ
ಖರಖರ
ಹ್ಮ್
ಅಡಿಗತದಾಯ
ಇಲ್ಲ ನಿಂತು. ನಿಂತದ ನಿಂತದ.
ಹಾ
ಮಲ್ಲ ಮೋಕೋಣಂದಣ
ಸ್ನೇಹಪಕ ಸ್ನೇಹಪಕ.
ವಸ್ ನ ಭಕ್ತು ಹೆಂಗ್ ಮಕೋಡ ನೋಡಗ ಇಟ್ಟಗಲ್ ಮಾಡ್ಕೊಂಬಕೋಣ
ಹಾ
ಹಣೋದು ಮಕೊದು ಆರು ರೊಟ್ಟಿ ತಿಂದನ ಅಂತ ಮಕಳನ್.
ಹಾ -ರೋಟಿ ಹಸೋಗಿತ್ತುಂತೆ ಟ್ಯಾಕ್ಟರ್ ಬಂದದಕ್ ಟ್ಯಾಕ್ಟ್ರ ಬಂದರ. ಬಂದಿ ಟ್ಯಾಕ್ಟರ್ಗೆ ಬಂದಾರ.
ಯಾರ್ಟ್ಯಾಕ್ಟ್ರಿ ಹ್ಮ ಹಲೋ ಯಾರ ತಾರೀಕಿಗೆ
ಇತಿ ಹ್ಮ
ನೀ- ಎದರ ಬಸ್ ಹೋಗಿದ್ದಿ.
ಬಸ್ಲ್ಲ
ಹ
ಎನ್ಯಸ್ ಎನ್ಯಸ್ ಅವಾಗ ಇದ್ರರು ಸ್ಟ್ ಸಾಯಸ್ಟ್ ನಮ್ಮೂರು ಒಂದು ಹನ್ನೆರಡು ಅಥವಾ ಹನ್ನೆರಡು
ಅಷ್ಟೇ
ಅನ್ನಡು
ಅಷ್ಟೇ
ಹ ಹಾ- ಹ
ಹಲೋ ಹಲೋ
ಕೇಳ್ತಾ ಕೇಳ್ತ ಏನು
ಹ ಹಾ ಹಾ
ಹೇಳಪ್ಪ ಹಾ -ಹಓದ ನೀ ಓದನ ಯಕಲ್ಲ
ಹ್ಮ್ ಕತಾ
ಬಂತ ಆ್ದ ಹೇಳಿ ಅಂದ ಒಂದು ಅದ ನೋ ಬಂದ್ರರಿ ಪಾಪ ದಸ್ಕೋಟ ಅದ ಟಂಪರ್ ಬಾಳ್ರ ಲೋ ಹೇಳಾ
ಕೇಳ್ತದ ಕೇಳ್ತದ ಯಾವ
ಯ ಮೊದ್ ಇವಾಗತ್ತು ದಿನ್ಕ್ಷೆನ್ ಮಾಡಾರ ದಿ
ಸಿಗ್ಸಿ ಮಕೋಣನ್
ಹಾ ಕೊರ್ತನಕ್ಕ
ಹ್ಮ್
ನಮ್ ದೋಸ್ತರ್ ಮೂರ್ ಮೂರ್ ಅಕಟ್ ಮಾಡಿರ ಅಕತ್ ನೀ ಮ ಯ ಅದು ಆಾಗ್ತದೆ ಎ ಹ ಹಲೋ
ಬಂದ ನೋಡ ಲೈಟ್
ಇವಾಗ
ಹ್ಮ
ಹತ್ತು ಮೂರ ಸಾವ ರಪದ ನ ಬಸ್
ಹಊ ಸಲಿಿ ಸೇರಿಯ ಒಂದರದ
ವಂದ್ರಯ ಬಂದ ನಡೆಯ ಹಮಕ ಸಪಣ ನಂ
ಮ ಆಾಸರ್ ನೋ
ಮ ಮದಾಗ
ಎರಡ್ ಸರ್ ಗದ
ಹದ್ಿನೈದುನೂರು ಬ ಹದ್ಿನೈದುನೂರ್ ರಸಿಂಗ್ ನಮ್ ದೋಸ್ತತ್ ಹದ ಐಕಕ್ಲಿ ಐದ್ನೂ ಆ ಹ
ಗ್ದರರು ಓದ್ತಿೀರ ಮಕ್ಳ ರಾತ್ರಿ ಅಂದ್ರ ಹಾ
ತ ಪ್ರಸಂಗ ಹ ಮೂವಕ ಮಾಡಲ್ಲದ ಮೂವ
ತರ್ಬೋದು ಆ ತರನ ಹೋ್ತರಿ
ರಾತ್ರಿ ಬಿಳಕ ನೋಡ್ಬ ಎರಡುಲ್ಲ ಬಂದು ಎರಡುಲ್ಲ ಒಂದ ದಿವಸ ಲೇಟ್ದ
ಹ ತೊಂದೇ ತಿಂದ ಬುದ ನನ್ಗೆ
ಹ ನಮ ಒಂದ ಎರಡೇ ದಿವ್ಸ ಬಿದ್ದಾವ ಗುರುವಾರ ಪ್ರಸಂಗ ಬಿದ್ದಿದ
ಮುೆ ಲಗ್ನಿ ಸ್ನಾನ ಬಲೆ ನಿಂತನೆ ರತ್ ತ್ರಿ ಒಂಬತ್ತರಿ ಹತ್ತಕ್ ಬಿದ್ದವು
ಶುಕ್ರವಾರ ರತ್ರಿ ಬಧಾವ ಮೂಗ
ಹ್ಮ್
ಆ ಆಯ್ತ್ು ನೀನ್ ಎಲ್ಲ ಗಂಟ ನೀನೆ ಎಲ್ಲಾ ತೋರಿಗೆ ಹಚ್ಚಿದ್ದು ನೀನೆ ಎಲ್ಲಾ
ನಾನೇ ಹ್ಮ್ ಮೆಸೇಜ್ ಮೆಸೇಜ ಹಾಕಿದ್ದೆ
ಇಲ್ಲ ಫೋನ್ ಫೋನ ಹಚ್ಚಿದ್ದಿ
ಹಾ ಎತ್ತ ಲಿಲ್ಲ ನಿ
ಆಮೇಲೆ ಮೆಸೇಜ ಹಾಕಿದ್ದೀ ನೋಡಿದೆ
ಹ್ಮ್ ಗಿದ್ದಲ್ಲಿನು
ಹಾ ಬಿದ್ದವ
ಹ್ಮ್
ಹ್ಮ್ ಎಲ್ಲ ಎಲ್ಲ ಎಲ್ಲರಿ ಸೇವೆ ಬಳ್ತಾವದೇ ಬಿದ್ರ ಅ ಹಿಂದ ಮುಂದ ಮಾಡ್ತಾನ ಹಿಂದ ಮುಂದ ಮಾಡತನ
ಟಾಸ್ಕ್ ಅಷ್ಟೆ ಹಿಂದ ಮುಂದ ಮಾಡ್ತಾನ ಪ್ರೊಸೆಸಿಂಗ ಒಳಗೂ ಬ್ಯಾಂಕಿಗೆ ಬಿಳಲ್ಲ ಒಂದೇ ಟೈಮ
ಹಾ
ಟಾಸ್ ಕೊಟ್ಟು ಹಿಂದ ಮುಂದ ಹಾಕ್ತನ ಬಾಲ್ ವಾಲಿಡೇಶನ್ ಹಾಕ್ಯನ ನನ್ಗೆ ಹಾಕಿಲ್ಲ
ಹಾ
ಹ ಟ್ರಾನ್ಸಾಕ್ಷನ್ ಮುಗುದು ನೋಡ್ರಿ
ಕೊಡಾನ ಏನ್ ಮಾಡ ಗೊತ್ತಿಲ್ಲ
ಹ್ಮ್
ಇ ತ್ರಿ ಕೊಡ ಕೊ
ಹ್ಮ್
ಏ ಅಂಗ ಹರಬ ನ ಒಡಬೇಕತ್ತು ಸಮ
ಕೊಟ್ನಂದ್ರ ಒಂದಕ್ ಹದನೆಂಟ ಅಂದ್ರ ಹಲೋ
ಹಲೋ
ಒಂದಕ ಹದ್ನೆಂಟ ಅಂದ್ರ ಹತ್ತಕ ನೂರ ಎಂಬತ್ತು
ಎರಡ್ನೂರ ಬರ್ತ ಎಡ್ಡು
ನೂರು ಕ ಎಟ್ಟು ಆತದ
ಎರಡ್ನೂರ ಐವತ್ತಂಗ ಬರ್ತಾವ ನೂರುಕೂ ನೂರ ಎಂಬತ ಅತ ನೂರ ಎಂಬತ್ತು
ನೂರ ಕ ನೂರ ಎಂಬತ್ತು ಹ್ಯಾಂಗ ಆತದ ಲೇ ಒಂದಕ್ಕ ಒಂದ ಒಂದ್ರ ಕಡ ಮಾಡಿ ಹಾಕಕ್ಕ ಹದನೆಂಟ ಅಂತ
ಹದಿನೆಂಟು ರೂಪಾಯಿ
ಹ್ಮ್ ಹತ ಮಾಡ್ರ ನೂರ ಎಂಬತ್ತು ನೂರ ಮಾಡ್ರ ಒಂದ್ ಸಾವಿರದ ಎಂಬತ್ತು ಂ
ಹಾ ನೂರ ಇರ್ತಾವಏನ ಹದ್ನೈದು ಇರ್ತಾವ ಬ್ರಿ
ಹದನೈದು
ಹಾ
ಹಾ
ಹದನೈದು ಇರ್ತಾವ ಹದನೈದು ಹ ಮತ್ತೆ ಹೊಲಕ ಹೋಗ್ಬೇಕವಾಗ ಮಚ್ಚೆ ಆಮೇಲ ಮಾಡ್ತನ
ಯದಕ್ಕ ಹೋಗಬೇಕು
ಹಾ ನ ಮಮ್ಮಿ ಅವ್ರ ಕಸ ಮಾಡ ಹದ
ಹ್ಮ್ ಆಮೇಲೆ ನನ ಇದೇನ್ ಬರಿ ಹಚ್ಚಂತೆ ಆಮೇಲೆ
ಇದೆ ನಂಬರ್ ಗಿ ಹಚ್ಚಲಿ ಸಪ ಇ ಹಾ
ಇದರ ಮುಗಿತಂದ್ರ ನಂದ್ರಗ ಹಚ್ಚತಿ
ಯವಾಗ ಸಿಕ್ಸ್ ತ್ರೀ
ಯಾವ್ದ ಕರ ನನ್ ಮೂಊರು ನಂಬ್ರಳ.
ಯಾವದತ ಈಗ ನಾವನು ನಮ್ ದೋಸ್ತ ಮೂರ ಐಡ್ಯಾವ.
ಈಗ ಸಂದೀಪಂದು ಮುಗಸ ಅಂದ.
ಹ್ ಹ್ಮ. ನಾಕಾರ ಬನ್ನ ಅಬರಾಬ್ತ. ಹ ಆರ್ನೂರು ಕದ್ರ ಬ ಆರ್ನೂರು.
ಹಾ.
ಸರಿ ತಗ ನದ್ ಮಾಡ್ದನಂತ ಹಾ.
ಸರಿ.
ಹಾ
ಎ- ಹೇಡ್ತಿಕ್ಕಗತ್ತ ಬಂದಯ್ತ.
ಸರಿ ಸರಿ ಇಲ್ಲ.